ಏನ್ ಮಾಡ್ತಿದೀರಾ
ಏನ್ ಮಾಡಾಕ ಕುಂತೀ ಹೋಗಿದ್ದಾ ಸ್ಕೂಲ್ ಗಾ
ಹುಂ ಹೋಗಿದ್ದ್ ಬಂದು ಕೂತಿದ್ದ್.
ಅವಳು ಕಾಲೇಜ್ ಗ ಹೋಗಿದ್ದಲಾ
ಹ್ಮ್ ಕಾಲೇಜ್ ಗೆ ಹೋಗಿದ್ ಬಂದ್ದಿದ
ಹುಂ ಇನ್ನೇನು ಸರಿ
ಅಲೋ
ಹಾ ಹೇಳು
ಕಾಫಿ ಆಯ್ತಾ
ಬರಿ ಆಮೇಲ್ಲ ಆಯ್ತಾ ಏನ್ ಮಾಡ್ತಾ ಇದ್ದೀರಿ.
ಕೂತಿದು ಅಂದನಲಾ ನೀವ್ ಏನ್ ಮಾಡ್ತಾ
ಹಾ ನಾ ಟಿ ಫೋಟೋ ಹೊಡಿಸಕೊಬ್ರಕ್ ಹೋಗಿದ್ನಾ
ಹು ಯಾರ್ದು
ಅಪ್ಪದು
ಹುಂ
ಹೊಡಸ್ಕೊ ಬಂದು ಅಲ್ಲಿ ಪಾನ್ ಕಾರ್ಡ್ ಮಾಡೋದು ಲೇಟ್ ಆಯ್ತ ಅದು
ಹುಂ
ಹುಂ ಅತ್ಕಾಲ ಊಟಗಿಟಾ ಕೊಡ್ಬೇಕಲ್ಲ ಅಂತ ತಗೊಂತ ನಾಳಕ ನಾನೇ ಸ ಏನ್ ಮಾಡ್ತೇ ನಾನೇ ಹೋತ್ತಿನಿ ಕಾರಕೋಂಡ್ ಹೋಗ
ಹುಂ
ಹುಂ ಅಡ್ಗ
ಅಡಗೆ ಹಸಿ ಅವ್ರೇ ಹಸಿ ಅವ್ರೇ ಕಳ್ಸ ಸಾಂಬಾರ್ ಮಾಡೈತಿ ಅದಕ ಅನ್ನಾ ಮಾಡ್ಬೇಕು
ಹುಂ ಮಧ್ಯಾಹ್ನ ಮಾಡಿದಾ
ಹುಂ
ಹುಂ ನಮಟವು ಸಾಂಬಾರು ಸೋಪ್ ಸಾಂಬಾರು.
ಹಾ
ನಾನು ಹೋಗಿದ್ದೀ ತಲೆ ಸುತ್ತು ಅಂತ ತೋರುಸ್ಕೊಂಡ್ ಬರ ಹಾಸ್ಪಿಟ್ಲ್ಗ ಅಂತ ಅವ ಬಂದಿರ್ನಲ. ಹಂಗೆ ಹೋಗ್ ನೋಡ್ಕೊಂಡ ಹಂಗೇ ಪೋಟೋ ಹೊಡಸ್ಕೊ ಬಂದು.
ಹ್ಮ್ ಹ್ಮ್
ಇನ್ನೇನು.
ಅವ್ವ.
ಹ್ಮ್
ಇರು ಮಾಡ್ತನಿ ಮಾತಾಡ್ತ.
ಹಾ
ಹ್ಮ ಹೇಳಿ ಹ್ಮ್. ಹ್ಮ್ ನಿಮ್ಮಮ್ಮವರುಗ ನಿಮ್ಮ ಅಪ್ಪ ಫೋನ್ ಮಾಡು ಅಂತಾರೆ ಹ್ಮ್. ಹಲೋ ಹಲೋ ಕೇೇಳಸ್ತೇ ಇಲ್ವಾ ಕೇಳ್ಸ್ತತೆ ನಿಮ್ಮ ನಿಮ್ಮ ಅಮ್ಮ ಅವರು ನೀವು ಅಪ್ಪನ ಫೋನ್ ಮಾಡುವ ಅಂತೈತೆ.
ಹಾ
ನಿಮ್ಮಮ್ಮವರು ನಿಮ್ಮ ಅಪ್ಪನಗೆ ಫೋನ್ ಮಾಡಕ್ ಹೇಳುವ ಅಂತದ.
ಹೌದೇ ಯಾರಪ್ಪನ್ಗೆ.
ನಮ್ ತಾತಂಗೆ ಹೊಲಕ್ಕ ಹೋಗೈತಲ್ಲ ಅದಕ್ಕೆ.
ಹ್ಮ್ ಏನ್ ಮಾಡುದು ಮಾಡ್ಬಿಟ್ಟೆ ಮಾಡುವ ಮತ್ತ.
ಕುರಿ ಕಟ್ಟಾಕಕ್ಕೆ ನಮ್ಮ ಮಾವ ಕೆಲ್ಸಕೊಂಡಂಟಗೋನೇ
ಹ್ಮ್
ಹಾ ಅಲೋ ಕೆಲ್ಸಕ್ಕಂಟೋಗಣೆ ಕಟ್ಟ ನಮ್ಮ ಆಕಾಶಮ ಆಕಾಶ ಮಾವಾ. ಆಕರ್ಷ ಮಾವಾ.
ಸೌದ ಕೇಳಸ್ತಾ ಇಲ್ಲ ನಿಂದ ಅನಂತರ ಜಾಸ್ತಿ ಕೇಳಸ್ತಂಗ ಆಯ್ತ ದಿವಿ ದಿವಿ ಅಂತ.
ಆಕಾಶು ಮಾಮಾ.
ಹ್ಮ್ ನೈಟ್ಗೆ ಆಟ ಕೆಲ್ಸಕ್ಕಾ.
ಏ ಗೊತ್ತಿಲ್ಲ ಯಾವ್ದಕ್ ಹೋಗನಾ.
ನೀನ್ ವಾಯ್ಸ ಕೇಳಿಸತಾ ಇಲ್ಲ. ಕೇಳಸ್ತದ ಒಂಥರ ಸೌಂಡ್ ಯಾಕೋ.
ಹ್ಮ್ ಎಲ್ಲೋ ಸಿಗ್ನಲ್ ಇಲ್ವೇನೊ.
ಹ ಯಾವ್ದದ ಅಮುಕ್ಬಿಟ್ಟಿದೆ ಅನಂಗದ.
ಹ ನಾನೇ ಅಮುಕ್ಲಿ.
ಇನ್ನೇನು ಇವಾಗ್ಲೂ ಹಾಂಗೆಯ.
ಅದಕ್ಕೆ ಮಾಡು ಕುರಿ ಕಟ್ಟಾಕಕ ಅಂತಯ್ತು.
ಹ್ಮ್ ಇನ್ನೇನ್ ಸಮಾಚಾರ.
ಹ್ಮ್ ಹೇಳ್ಬೇಕು.
ನಮ್ದಿಯ ಅದೊಂದು ಪ್ಯಾನ್ ಕಾರ್ಡ್ ಮಾಡ್ಸಿದ್ರೆ ಸರಿಯಾಗಿತ್ತು. . ಮಡ್ಡಿ ಕಟಕಾಗ್ತಿಲ್ಲ
ಪಾನ್ ಕಾರ್ಡಿಂದ ಏನ್ ಯೂಸು.
ಫೋಟ ಓಡಿಸ್ಕೊ ಬಂದಿವಿ ಕರ್ಕೋಗಿ.
ಹ್ಮ್ ಹ್ಮ್ ಅದ್ರಿಂದ ಏನ್ ಯೂಸು ಅಂತ. ಪಾನ್ ಕಾರ್ಡ್ ಏನಿಕ್ ಬೇಕು. ಹ್ಮ್. ಹಲೋ.
ಪಾನ್ ಕಾರ್ಡು ಚಿನ್ನ ಮತ್ತೆ ರಿನೀವಲ್ ಮಾಡ್ಸಕ್. ಹ್ಮ್.
ಹ್ಮ್ ಹ್ಮ್.
ಹ್ಮ್. ಹ್ಮ್.
ನಮ್ಮಕ್ಕವ್ರ್ಗೆತಿಕೆ ಅವರ್ಗಿನ್ನು ದೊಡ್ಡವ್ರಲ್ವಲ್ಲಾ.